ಹಾ ಹ
ಹಹ ಮಳ
ಹಾ ಆರಾಮ್ ನೋಡ್ರಿ ನೀವ್ ಆರಾಮ್ರೀ ಹಲೋ ಕ್ದಲ್ರಿ ಸರ್
ಹಾ ಆರಾಮ ರೀ ಸರ್ ನೀ ಆರಾಮರಿ ಹಾ ಕೇಳಿ ಹಾ ಹಾಗೇದ್ ನೋಡ್ರಿ ಅದೇಏನು ದೇವ್ರ ಮಾಡತ ಅಂದ್ರಿ ಅಂತಲ್ರಿ ನ ದೇವರು ಮಾಡ್ತ
ಹಾ ಹೌದ್ರಿ ನಾಳೆರ
ಯಾಕ ಮಾಡ್ತರಿಸ ದೇವ್ರಲ್ಲ ಅದೇ ದೇವ್ರ ಯಾಕ ಮಾಡಕತಿರಿ
ಏ ಮನ್ಯಾಗ ಮಾಡಕತಾರಿ ರಮಣ್ಣ ಅವ್ರ ಮಾಡಕತಾರಿ ಸರಿ ಏನ್ ಮಾಡ್ತಿರಿ ಹ
ಏನ್ರೀ ದೇವ್ರಿಗೆ ಏನೇನ್ ಮಾಡ್ತಾರ ಅಡಗೆ
ದೇವ್ರ್ರೀ ದೇವ್ರಿಗೆ ಅಂದ್ರೀ ಕುರಿ ಇ ಕೊಡ್ತಾರ್ರೀ ಕುರಿ ಬೇಟೆ ಕೊಯ್ಯಾದ್ರೀ
ಹೌ ಸ್ಕೂ ಕುರೀ ಎಷ್ಟ ಕನ್ ರೀ
ಹಾ ರ ಅ ಒಂದಕ್ಕ ಇಪ್ಪತ್ತೈದು್ ಇಪ್ಪತ್ತೈದು್ ಸಾವಿರೂಪ ಇದಾವ್ರಿ ಅವಕ್ಕ
ಅಂದ್ರೆ ಇದದು ಅರಕೆ ಏನ್ರಿೀ ದೇವ್ರ ಅಂದ್ರ ಅಂದ್ರೆ ಎಷ್ಟು ಬರ್ಬೋದ್ರ ಖರ್ಚ
ಏ ಖರ್ಚ ಅಂದ್ರ ಬರ್ತರಿ ಒಂದ ತನ ಬರ್ತರಿ ಒಂದ್ ಲಕ್ಷ ತನ ಬರ್ತ್ರಿ
ಎಲ್ಲಾ ನಿಮ್ಮ ಊ್ರಗ ನಿಮ್ ಬೀಗರ್ಿಗೆ ನಿಮ್ ಎಂಟ್ರ ಎಲ್ಲರಿಗ ಊಟ ಹಾಕ್ತರಿ ಅಂದ
ಈಕ ಊರ್ ಬಾಡ ಊಟ ಅಂತ ಹೇಳೇಳ್ ಕೊಡ್ತವ್ರಿ ನಾವು
ಮಂತ್ರಿ ಸರ್ ರೊಕ್ಕ ಬಾಳ ಖರ್ಚ ಆಗಲ್ರರಿ
ಆತವ್ರಿ ಮತ್ತತ್ ಏನ್ ಮಾಡ್ಬೇಕ್ರಿ ಪದ್ಧತಿ ಸ್ತಿ ಮ
ಏನ್ ಸಾಲ ಮಾಡಿ ಮಾಡಕತ್ರಿ ಏನ್ ಮಬ ಮಬಲ್ ಹ
ಹ ಮಾಡಿಕಂದು ಮಾಡದು ಹಾ ಬೆಂೂರು ದುಡಿಯಕ ಹದ್ರೆ ಮತ್ತೆ ಆಯ್ತ್ರಿ ಇಸ್ಕೊಂಡದೀರ್ತೆವಲ್ಲ್ರಿ ಸಾಲ ಮುಟ್ಟಸೋಡ್ರಿ ನಿಮ್ ಮತ್ ಏನ್ ಮಾಡ್ತ್ರರಿ ಬಾಳ ತಿಪ್ಪಲದ್ರಿ ನಮ್ಗ
ಅಲ್ಲ ರೀ ಸಾಲ ಮಾಡಿದವ್ರು ಮಾಡಿ ಬೆಂಗಳೂರಿಗ ಹೋಗಿ ದುಡಿಯೋದಕ್- ಯಾಕ್ರೀ ಇಂತವಲ್ಲ ಯಾಕ ಮಾಡ್ತಿರಂತ.
ಏನ್ ಮಾಡ್ತರಿ ಎಲ್ಲಾ ಮೊದ್ಲಂತ ಪದ್ಧತಿ ಬಂದ್ರಿ ಅದಕ್ಕೆ ದೇವ್ರ ಮಾಡೋದು ಅದ್ ಮಾಡದು - ಮಾಡ್ಬೇಕಂತಂದ್ರೀ ಅದಕ ಬಂದಿವ್ರಿ ಊರಾಗ ಮಳೆ ಇಲ್ಲ ಏನಿಲ್ಲ ಹತ್ತಿ ಹಾಕಿವ್ರಿ ಎಲ್ಲಾ ಲಾಸ್ ಆಗಿದ.
ಹೌದ್ರೀ ಇದ ರೊಕ್ಕ ಇದ್ದಾರ ಮಾಡ್ತಾರೇನ್ರಿ ದೇವ್ರರು ಊರಾಗ ರೊಕ್ಕ ಇರ್ತವ ಅಲ್ರೀ ಎಲ್ಲ
ಹಾ ರೊಕ್ಕ ಇದ್ದವ್ರರು ಹರಿಕೆ ಇದ್ದು ಅಂದ್ರ ಮಾಡ್ತಾರೀ ದೇವ್ರ ಮಾಡತಾರೀ ಎಲ್ಲ ಊರಾಗ ಎಲ್ಲ ದೇವ್ರ ಮಾಡ್ಯಾರ ಎಲ್ಲಾರ
ಹ್ಮ್
ಅದಕ್ಕೆ ಸರ ನಿಮ್ಮ ನೀವು ಬರ್ರಿ ಸರ ಊಟಕ್ಕ.
ಇಲ್ಲರಿ ಬೆಂಗ್ಳೂರ್ ಕಡೆ ಯಾಕ ದೇವ್ರು ಮಾಡಲ್ರಿ ಜನ.
ಆಕಡೆ ಬೆಂಗಳೂರು ಕಡೆಗೆ ಮಾಡಲ್ ನೋಡ್ರಿ ಈಕಡೆ ಊರ್ ಕಡೆಗೆ ನಮ್ ಊರ್ ಕಡೆ ಮಾಡ್ತಾರೀ ಆಕಡೆ ಹೆಂಗದನ್ ಸರ
ಎದಕ್ರೀ ಸರ್ ದೇವರು ಮಾಡ್ಬಾರಡ್ದ್ರಿ ಆಕ್ಚುಲಿ ನೀವು - ರೊಕ್ಕ ಬಾಳ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಇಂತವೆಲ್ಲಾ ಯಾಕ ಮಾಡ್ತರಿ ಮೂಢ ನಂಬಿಕೆವ್ರೀ ಅವಲ್ಲಾ.
ಏನ್ ಮಾಡ್ತರಿ ನಾವು ಎಲ್ಲಾ ನಮ್ಮ್ ಮನ್ಯಾಗ ಎಲ್ಲಾ ಮುದುಕರ ಹಿರಿ ಅಜ್ಜಾಗೊಳ ಅದಾವಲ್ರಿ ಅವೆಲ್ಲಾ ಮಾಡ ಮಾಡ ಅಂತಾವ್ರೀ ಅವೆಲ್ಲಾ. ಅ ಕಾಡ್ತಾವಂತರಿ ದೇವ್ರಗೊಳ ಕಾಡ್ತಾವಂತ್ರಿ.
ಮನೆಯರಿಗೆ ಕಾಡಕತ್ತಾವಂತೇರಿ ದೇವರುಗಳು.
ಏನಂತ ಕಾಡ್ತಾವ್ರೀ.
ಮನದು ನೋಡ್ರಿ ಮತ್ತ ಏನ್ ಮನ್ಯಾಗ ನಿಂದರಲಾರದಂಗ ಆಗೇದ ಹಂಗಾಗಿ ನಾವ್ ಈಗ ದುಡಿಯಕ ಬಂದಿವಿ ನೋಡ್ರಿ ಬೆಂಗಳೂರಿಗ.
ಅಂದ್ರೆ ದೇವ್ರೇ ಮಾಡ್ಯರಂತ ಅನ್ಕಂತತ್ರಿ ಅಂದ್ರ ಹಿಂಗ ಆದ್ರ.
ಹಾ ದೇವರೆ ಮಾಡ್ಯಾನ್ ಆಕ್ಕೇದ ಅಂತಂದ ನಾವು ಹಿಂಗ ಅನ್ಕೊಂಡ ಅನ್ಕೊಂಡಿವವ್ರಿ ಅದಕ್ಕೆ ದೇವ್ರ ಮಾಡಿದ್ರ ಸ್ವಲ್ಪ ಸಮಾದಾನ ಆತದ.
ಇದು ದೇವ್ರ ಮಾಡಂತ ಯಾರು ಹೇಳ್ಯಾರಿ?
ದೇವ್ರ ಮಾಡ ಅಂತ ಹಿಂಗೆ ಕೇಳೆವ್ರಿ ಮುುತ್ತೆರ ಇರ್ತಾರಲ್ರರಿ ಊರಾಗ. ಶಾನ್ಯರಗ ಕೇಳ್ರಿ ಹಿಂಗ ದೇವ್ರ ಮಾಡ್ರಿ ಅಂದ್ರೀ ಅದಕ್ಕೆ ದೇವ್ರ ಮಾಡಿದವ್ರಿ.
ಇದ ಮಠದಾಗರ್ತಲ್ರೀ ಅವರು ಧರ್ಮಗುರುಗಳು ಅವ್ರರು ಹೇಳ್ಯಾರ ಏನ್ರೀ ಏ ಊರಗ್ ಬಂದ
ಹಂತವ್ರಿಗೆ ಕೇಳಿದ್ರ ನೀವ್ ಹಿಂಗೆಲ್ಲಾ ಮ ಮಾಡಬ ಹಂಗ ಹಿಂಗ ಅಂತ ಹೇಳ ಅದಿಕ್ಕೆ ಅದಿಕ್ಕೆ ನಾವು
ತಯಾರ ಮಾಡ್ರಿ ಏನ್ ಗುಡಿಯಲ್ಲಿ ಹೋಗಿ ಮಾಡ್ತರಿ ಏನ್ರಿ ಮನೇಲಿ ಮಾಡ್ತರಿ.
ಹ್ಮ್ ಹ್ಮ್
ಇದ್ದು ನಾಳಿಗ ನಾಳಿಗ ನಾಡದ ಬರ್ತರಿ ಅಂದಿವು ಮುಂದಿನ ಜನಗಳು ಕರ್ಕೊಂಡ್ ಬರ್ತಾರಿ.
ಒಟ್ಟೆ ಮಾಂಸ ಊಟನೆ ಆಗ್ಬೇಕುಏನ್ರಿ ಇದ?
ನಾಳೆಗ ಬರ್ರಿ ಸರ ನೀವು
ಬರ್ತೇವ್ರಿ ದೇವ್ರ ಅಂದ್ರ ದೇವ್ರ ಅಂದ್ರ ಮಾಂಸದ ಊಟನ ಹಾಕ್ಬೇಕ? ಕ ಏನ್ರೀ? ಇದ ಹೋಳಿಗೆ ಅವೆಲ್ಲ ಮಾಡ್ತ ಲ್ರಿ ಸೀತನ್ ಸವನ್ ಇಲ್ಲ ರೀ ಬಂದ್ದ ಹ್ಮ್ ಹ್ಮ್ ಹ ಹಾ ಏನ್ರೀ ಹಳ್ಳೇ ಎಲ್ಲಾರ ದೇವ್ರ ಮಾಡ್ತಾರ ಅಂತಂದ್ರ ಬಾಳ ಕಷ್ಟ ರೀ ಏನು
ಹೌ ಹಾ ಸರ ಇದು ಇಲ್ಲಿ ನಮ್ಮ ಮೂರ ಚರ್ಚ್ದ್ರಿ ಸರ ಒಂದ್ ನಿಮಿಷಾ ಇರಿ ಸರ್ ಹೇಳ್ತೀನಿ
ಹ್ಮ ಹ್ಮ್ಮ ಹ್ಮ ಹ ಹ್ಮ ಹಲೋ
ಅಲ್ಲ ಸರ್ ಏನ್ ಸರ್ಗ ಏನ ಓದ್ರರ್ತವ ಸರ್ ನಿಮಲ್ಲಿ
ಹ ಅ ಇದು ನೋಡ್ರಿ ಚರ್ಚ್ ಇ
ಹೌದ್ರಿ ಏನ್ರೀ ಅದು ಏನಾಗ ಹತಲ್ರರಿ ಸರ್
ಅದ ನೋಡ್ರಿ ಟೈಮ್ ಸರಿಯಾಗಿ ಬೆಲ್ಲ ಆಗ್ತರಿ ಈಗ ಬೆಲ್ ಇವಾಗ ಎಂಟು ಗಂಟೆ ಆಐ್ದಲ್ರಿ ಎಂಟು ಬೆಲ್ಲ ಆಗ್ತದ್ರಿ ಎಂಟ ಬೆಲ್ಲಕ್ಕಿ ಎಂಟು ಗಂಟೆ ಅಂತ ಹೇಳ್ತದ್ರಿ ಹೇಳಿ ಒಂದು ವ ಚೆನಾಗ ಹೇಳ್ತದ್ರ ದೇವ್ರದ್ದು ಬೈಬಲ್ ವಚ ಹ ಹಾ ಇದು ಬೈಬಲ್ ನ್ ಹೇಳಿದ್ರಿ ಅದ ಒಂದೊಂದು
ಏನ್ ಸರ್ ಬಾರಿ ಸತ್ಯ ಉದ್ದ್ಯವರ ಇದಂಗ ಸರ್ ಮತ್ ಏನ್ ರೀ ಸರ್ ಬಾರಿಲ್ ಇದ ಏನ್ ರೀ ಸ
ಅದೇ ನೋಡ್ರಿ ಇದು ಕ್ರೈಸ್ತ ಧರ್ಮದ್ರೆ ಅದ ಚರ್ಚ
ಟೈಮಿ ಟೈಮಿಗೆ ಟೈಮ್ ಹೇಳತನ್ೀ ವಾಕ್ಯನ್ ಹೇಳನ್ ಹಂಗೆ
ಹಾ ಹೇಳ್ತ್ರಿ ಅದ ಒಟ್ಟ ಚರ್ಚ್ ಅಂದ್ರೆ ಅಂದ್ರಿ ಯಏಸು ಕ್ರಿಸ್ತ ಸ್ಥಾಪನೆ ಮಾಡಿ ಅಂದ್ರೆ ಅದು
ಇದೇನ್ ಇದೇನ್ ಭಕ್ತಗಳ ಕೊಡಿಸ ಏನ್ ಇದೇನ್ ಚೇತ್ಲನ್ ತಂದಾರೀ ಅವ್ರು
ಹಾ ಯಾರಲ್ಲಿ ತಂದಾರ ಯ ಕಡೆ ತಂದಾರ ಅ ಚರ್ಚಿನ ಒ ಕಡೆ ತಂದ ಆಚಾರಿ
ಹೌದ್ರಿ ಬಾರಿ ಬಿಡ್ರಿ ಟೈಮಿಂಗ್ ಕರೆಕ್ಟ್ ಟೈಮ್ಗೆತ್ರರಿ ವಾಕ್ಯ ನಂಗೆ ಹೇಳಿದ್ದ ಅದ ಕೇಳಸರ
ಅದ್ರ ಜನ್ರಿಗೆ ಎಲ್ಲ ಟೈಮ್ ಗೊತ್ತಾಗ್ಲಿ ಅಂತೇಳಿ ಅದನ್ ಮಾಡ್ಯ್ರೀ ನೋಡ್ರಿ ಕ್ರೈಸ್ತ ಧರ್ಮದ್ರ ಒಟ್ಟ ಇದರಿ ಇದು ಕ್ರೈಸ್ತ ಧರ್ಮದ ರೊಟ್ಟ ಊ ಇಂತ ನೀ ಮಾಡಕತ್ತಲ್ರೀ ದೇವ್ರು ಇಂತ ದೇವರು ಅವ್ ಮಾಡಲ್ರಿ ದೇವ್ರ ಮಾಡ ಲಕ್ಷಣಲ್ಲ ಖರ್ಚ ಮಾಡ್ಕೊಂಡ್ ದುಡ್ದ ಮತ್ತೆ ಅವಸರಕ್ಕ ಅವಔಸರಕ್ಕೆ ಕಟ್ಟಿದ ಮತ್ತೆ ಒಂದ ಮಾಡದು ಮತ್ತೆ ರಕ್ಕ ಖರ್ಚು ಮಾಡೋದು ಜೀವನ್ ಪೂರ್ತಿ ದೇವ್ರ ಮಾಡೋದು ಸಾಲ ಸಿಗೋದು ಮತ್ತೆ ಮೆ ಕೊಡೋದು ಹಿಂಗ ಆದ್ರ ಆಯ್ತ ಅದ್ರಾಗೆ ದುಡ್ದ ಹಂಗ ಆತ್ತತಲ್ರರಿ ಹಂಗಾಗಿ ಅವ್ರು ಎ ದವರುಗಳು ನಮ್ಮಲ್ರಿ ಅವರು ರ್ ಮಾಡಡಾಲ ರ ಹಾ ರೀ ನೀವ್ ನ ಬಾಳ ದೇವರುಗಳು ನಂಬ ್ರಿ ಬಟ್ ಇಂ ದೇವ್ರಗವ್ರು ಮಾಡ್ಬಾರಡ್ದ್ರೆ ಬೇಡ್ಿಕೆ ಬು
ಏನ್ ಮಾಡ್ತರಿ ಈಗ ಹಳ್ಳಿ ಆದ್ರಿ ಗೊತ್ತಾಗಲ್ರಿ ನಮ್ ಮಜ್ಜಾರ ಅವ್ರ ಇರ್ತಲ್ೀ ಅವ್ರಿಗೆ ಏ ಮಾಡ್ಬೇಕು ಮಾಡ್ಬೇಕು
ೋಟೆನ ಕಲ್ಲ ರ ಹ ಇದಾರ ಅಂದ್ರ ಎಷ್ಟು ಸಿಂಪಲ್ ಆತಾರೀ ಮದ್ವಿ
ಇದ್ ಏನ್ ಮಾಡ್ತ್ರಿ ಎಲ್ಲಾ ಅವನ ನ್ ಕಡೆ ಆತಿರದ್ರಿ ಹಳ್ಳಿ ಅದಲ್ರರಿ ಹಳ್ಳಿಯಾಗ ಸ್ವಲ್ ಗೊತ್ತಾಗಲ್ರಿ ನಮ ತಾತರ ಅವರು ಇರ್ತಾರಲ್ರರಿ ಅವರು ದೇವ್ರ ಮೊಳಗ್ ಲ್ಬೇಕಂತಾರರಿ
ನೀ ಎಷ್ಟು ಹೋದ್ರೀ
ಹ ನಾ ದಿಲ್ರರಿ ಸರ ಒಂದ್ ಐ್ ನಾ ಮೂರು ಇಲ್ಲ ನಾಕ್ನಂದ ಓದಿವವ್ರಿ
ಹ್ಮ ಮನ್ಯಾಗ ಯಾರು ಹೋದಿಲ್ಲ ಅಏನ್ರಿ
ನಮ್ ಮನ್ಯಾಗ ಯಾರು ಹಓದಿಲ್ರರಿ ಸರ್ ಎಲ್ಲಾರ ಒಕ್ಕಕಲ್ತನ ಮಾಡ್ತೇವ ಸರ್ ಹೊಲ್ದಲ್ಲಿ ಕೆಲ್ಸ ಮಾಡ್ತೇ್ ಸರ ನಾನೇ ಓದನ್ೀ ನಮ್ಮ ಮನೆಾಗ ಏಳ್ೆದ ತನ ಓದನ್ರಿ ನಾನು
ಈಗ ಐದ ಅಂದ್ರ ಅಲ್ರಿ
ಇವಳದ್ಕ ಬಿಟ್ಟೇನ್ರಿ ಸಾಲಿನಾನ ಮುಂದ ಕೋಲ ಕಲ್ಸರ ಬಾಳ ಬಡತನ
ಒಂದ್ ಬಡತನ ಹಿಂಗ್ಯ ರೀ ದೇವ್ರ ಮಾಡಿ ನೀ್ ಬಡತನ್ ಆಗದ್ರರಿ
ಏನ್ ಮಾಡ್ತರಿ ಹಿಂಗಗೆ ಮಾಡ್ಕಂತ ಬಂದೆ ಹಿಂಗ್ ಮಾಡ್ಯ್ರೀ ನಮ್ ಬೆಂಡ ದುಡ್ಯಾಕ ಹಚ್ಚಾರ ಈಗ ನಮಗನ ಎರಡ್ ಮಕ್ಳ ಅವ್ರಿ ಏನ್ ಮಾಡಬೇಕ್ರಿ ಹುಡುಗ್ರಗ್ ಹೋಸಾಕತಿನ್ರರಿ ಹುಡುಗ್ರಗ್ ಹೋಸಾಕತಿ ೇನ್ೀ ಎಜುಕೇಶನ್ ಹೊಓಸಕತೇನ್ರಿ ಒಬ ಹ ಎಲ್ ಕೆ ಜಿ ಒಬ ಎಲ್ ಕೆ ಜಿ ಒಬ್ ಯ ಕೆ ಯು ಕೆ ಜಿ ಹಚ್ಚನ್ ರೀ
ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಏ
ಎಲ್ರೀ ಪ್ರೈವೇಟ್ಕ ಹತನ್ ರೀ ಇಲ್ಲಿ ಇಲ್ಲಿ ನಾನ್ ಬಾಸ್ಕರ್ ಅಂತ ಸ್ಕೂಲ್ ಆದ್ರಿ ನಮ್ಮೂರಿಂದ ಒಂದ್ ಮೂವತ್ ಕಿಲೋಮೀಟರ್ ಆದ್ರರಿ ಈಗ ಅಂದಿರಾ ನೀವ ಏನ ಕೃಷಿ ಅಂದಂದಿರಾ
ಹಾ ಹಾ
್ರಿ ಅವ್ರದ ಅಕಡೆ ಯದ್ರಿ ಬಾಯ್ರ ಯ್ರಿ ಸ್ಕೂಲ್ ಸ್ಕೂಲ್ ಚಲೋದ ಅಂತಂದ್ರೀ ಯಾದಗಿರಿ ಡಿಸ್ಟಿಕ್ ಅದ್ರಿ ಅಲ್ಲಿ ಹೋಗಿ ಹಚ್ಚೀನ್ ರೀ ಸದ
ವಿಷಾರಾಗಿ ಅವರು ಹಡೂರು
ಹಾ ಓದ್ತವ್ರ ರ ಅೇ ಬಿಟ್ಟ ಬೀಿವ್ರೀ ನಾವವು ಬೆಂಗಗಳೂರ್ ದುಡ್ಯಕ್ ಬಂದೀವ್ರೀ ಹಾಸ್ಟೆಲ್ ಮಾಡಿವ್ರೀ ಯಾಗಾನ ಮತ್ತೆ ರಜ್ಯ ಇದ್ದಾಗ ಹೋಗದ್ರಿ
ಮತ್ತ ಇದವ್ರ ಮಾಡಿ ಸಾಲ ಮಾಡಿ ಊರ್ ಬಿುಟ್ಟು ಮಕ್ಕಳ ಒಂದ್ ಕಡೆ ಬಿುಟ್ಟು
ಏನ್ ಮಾಡ್ತರಿರಿ ಮತ್ತೆ ಏನ್ ಮಾಡ್ತರಿ ಮತ್ತೆ
ಮತ್ತೆ ಯಾವಾಗ್ರ ಹುಡುಗರು ನೀವು ಮಕ್ಕಳ ನೋಡಣ ನೀ
ಆ
ಯಾವ ಹುಡುಗ್ರ್ನ್ ಯಾವ ನೋಡಕ್ ಬರ್ತರಿ
ಬರ್ಬೇಕ್ರೀ ಮತ್ತೆ ಇನ್ನೊಂದು ಆರ ಆತದ ರೀ
ಹ ಹೌದ್ರೀ
ಈಗನ್ನೊಂದು ಎಡು ದನ ಬಿಟ್ಟು ಕರ್ಕೊಂಡ ಬರ್ತರಿ ಹೋಗಿ
ಹ್ಮ್ ಹ್ಮ್
ಮ್ಮಂದ ಮತ್ತೆ ಹೋಗ್ಬ ಬಿಟ್ಟು ಬರ್
ಯಾಕ್ರೀ ಸಲಕಲ್ ಯಾಕರ್ಕೊಂಬರ್ತಾರ ದೇವ್ರಿಗೆ ಏನ್ೀ
ಹಾ ದೇವ್ರಗ್ ಕರ್ಕೊಂಡ ಬಂದಿವ ಆಲ್ ರ ಮತ್ ದೇವ್ರರಾಗಡೆ ಮತ್ತೆ ಹೋಗ್ ಬಿಟ್ ಬರ್ಬೇಕ್ರೀ ಮತ್ತೆ
ನೋಡ್ರಿ ದೇವ್ರಿ ಇರಾಕ ಖರ್ಚ ಮಾಡತೇರಿ ಹುಡುಗ್ರ ಶಾಲ ಹಾಳ ಮಾಡ್ತೇರಿ ದೇವ್ರ ಸಾಲಕ
ಏನ್ ಮಾಡ್ತಿರಿ ಎಲ್ಲಾ ಹೌದ್ ಸರ್ ಹೌದ್ರಿ ಸ್ವಲ್ಪ ಅದಕ್ಕೆ ಗೊತ್ತ ಇಲ್ರರಿ ನಿಮ್ಗ ಸರ ಅದಕ್ಕೆ ನಿಮ್ಗ ಹಚ್ಚತ್ ಸರ ನಿಮ್ಗ ಸ್ವಲ್ಪ್ ಊಗ್ ಬಂದ ಅದ ಸ್ವಲ್ಪ ಹೇಳ್ರಿ ನಮ್ಮ ಅಜ್ಜಾರಗ ಅವ್ರಿಗೆ ಸ್ವಲ್ಪ ಹೇಳೇಳ್ತ್ರಿ ಸಲ
ನಿಂಗಗೆ ಹೇಳ್ರರು ಹೊಡಿತಾರೀ ನಮ್ಗೆ
ಇಲ್ರಿ ನೀವ ಬರ್ರಿ ಸಾಪ್ ನೀವ್ ಬಂದು ಹೇಳ್ರಿ ನೀವು
ಏನೆಲ್ಲಾ ಮುತ್ತೆಗಳು ಮಾತ್ ಕೇಳ್ಬಾರಡ್ದ್ರಿ ನೀವುಫಸ್ಟ್ ಆಫ್ ಆಲ್
ಇಲ್ಲ ರೀ ಸ್ವಲ್ಪ ನೀವು ಬಂದ್ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡಕಂತಾರಂತ
ಏನ್ ಅರ್ಥ ಮಾಡ್ಕಲ್ರಿ ಅವ್ರರು ಯಾರ್ ಸಾಲಿ ಕಲ್ತರ ಅವ್ರೇ ಅರ್ಥ ಮಾಡ್ಕತರಿ ಮುಂದ ಈವಗೇಏನು ಹಳ್ಳಿ ಜನರ ಅವ್ರ ಎಲ್ಲಾರ ದವರು ಮಾಡ್ತಾರೆ ಸಾಲ ಮಾಡ್ತಾರ ಅವ್ರ ಮಕ್ಕಳ ಸಾಲಿ ಓದಿದ್ರ ಅಂದ್ರೆ ಅವ್ರು ತಿಗದ್ರಂದ್ರ ದೇವ್ರರು ಮಾಡ ಬಿಡ್ತಾರ ಅಲ್ಲಿ ತಕ್ಕ ದೇವರು ಹಂಗೆ ಮಾಡ್ತಾರೆ ನಾಳೆ ಅಷ್ಟ ತವ್ರಿ ಸರ
ದ್ವರೆ ಸರ
ಆಯ್ತಾಯ್ತು ಸರಿ ಹ
ಹ್ಮ ಹ್ಮ